ಹಲೋ
ಹಾ ಹೇಳಿ ಮೇಡಮ್. ಹಾ ಮೇಡಮ್ ಆಯ್ತು ಊಟ ನಿಮ್ದು.
ಹ್ಮ ನಮ್ದು ಊಟ ಆಯ್ತು ಮೇಡಮ್. ಏನ್ ಮಾಡ್ತಾ ಇದ್ರಿ, ಏನ್ ಮಾಡುದ್ರಿ ಬೆಳಗೆ ಇಂದ.
ಇವಾಗ ಜಷ್ಟ್ ಊಟ ಎಲ್ಲ ಮುಗಿಸ್ಬಿಟ್ಟು ಒಂದ್ ಸ್ವಲ್ಪ ಬಟ್ಟೆ ಎಲ್ಲ ವೊ ಹೊಗ್ದಿ. ಹಿಪ್ಪಿತಿದ್ದ. ತೈಗರ್ಲಿಲ್ಲ ಮರ್ಚಕ ಏ ಮುಟ್ಟಿವಾಗೆಲ್ಲ ಮಡ್ಚಿ ಇಡ್ತಾ ಇದ್ದೆ.
ಹಾ ಹಾ ಹಾ ಹಾ ಮಲಗೋದು. ನಮ್ದು ಊಟ ಇವಾಗ್ ತಾನೇ ಜಸ್ಟ್ ಆಯ್ತು ಮೇಡಮ್. ಹಾ ಹಾ ಏನ್ ಮಾಡದ್ರಿ ಊಟ.
ಊಟಾ ಹ್ಯಾಸ್ ಉಷನ್ನು ಮುದ್ದೆ ಅನ್ನ ಸಾಂಬರ್. ನೆಂಚ್ಕಣಕ್ಕೆ ಸಂ ಹ್ಮ್. ಏನೆಗಕೋಣ.
ಹ್ಮ ಹಂಗಂದ್ರೆ ಊಟ ಆಯ್ತು ಮಗ್ಳ್ ಏನ್ ಮಾಡ್ತಿದ್ದಾಳೆ.
ಮಗಳು ಮಲ್ಗಿದಾರೆ ಇವತ್ ಆಲ್ರೆಡಿ.
ಹಾ ಹಾ ಹಾ ಹ ಬೇಗ ಮಲಿಕಂಡಿದ್ದಾರೆ.
ಎಲ್ಲಾ ಚೆನ್ನಾಗ್ ಆಡವ್ರೆ.
ಹಾ.
ಹ್ಮ ಬಿಸಲಲ್ಲಿಯ ಅವ್ರ ಫ್ರೆಂಡ್ಸು ಅವರು ಇವ್ರ ಜೊತೆಗೆ ಎಲ್ಲಾ ಚೆನ್ನಾಗ್ ಆಟ ಆಡಿ. ಊಟ ಮಾಡಿ ಮಲಗಿ ಬಿಡಿ. ಗಲಾಟೆ ಹುಡ್ಗೂರು ಅವ್ರ ಜೊತೆ ಫ್ರೆಂಡ್ಸ್ ಎಲ್ಲ ಇದ್ರೆ ಆಟ ಆಡಕ್ಕೆೆ ಅಷ್ಟೇನ್ ಗಲಾಟೆ ಎಲ್ಲಾ ಮಾಡಲ್ಲ.
ಹಾ.
ಇಲ್ದಲ್ಲೇ ಮನೇಲಿ ಅವ್ರೊಬ್ರ ಇದ್ದಾಗ ಬೇಜಾರಾದ್ರೆ. ನಮ್ಮನ್ನಯ್ಯೋ ಅನ್ಸೋದಂತೂ ಪಕ್ಕ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್.
ಈ ಬೇಸಿಗೆ ರಜೆ ಇದ್ದಿದ್ರಿಂದ ಅಕ್ಕಪಕ್ಕ. ಮತ್ತಲ್ಲೆಲ್ಲಾ ಊರ್ ಮಕ್ಳುಗಳೆಲ್ಲ ಸ್ಕೂಲ್ ಇಲ್ಲ ಅನ್ಬಿಟ್ಟು. ಅವ್ರಜ್ಜಿ ಮನೆ ಅಲ್ಲಿ ಇಲ್ಲಿಂದ ಟ್ರಿಪ್ಗಳಗೆ ಹೋಗಿದ್ರು ಇವರ್ಗೆ. ಬೇಜಾರಾಗದು ಮನೆ ಹತ್ರ ದಿನ ವಾಕಿಂಗ್ ಹೋಗ್ತಾ ಅವ್ರನ ಕರ್ಕೊಂಡ್ ಹೋಗೋದು. ಅವ್ರ ಅಪ್ಪನ ಜೋತೆ. ಒಥರ ಬ್ಯುಸಿ ಮಾಡ್ಬೇಕಿತ್ತು ನಾವು. ಅದಾ ಹಠ. ಅವರಿಗೆ ಹೊಸತಾಗಿ ಏನಾದ್ರೂ ಹೇಳೋದು.
ಹಾ.
ಇನ್ನು ಅವ್ರಿಗೂ ಅಂಗನವಾಡಿ ಎಲ್ಲಾ ಸ್ಟಾರ್ಟ್ ಆದ್ಮೇಲೆ ಹೋದ ಕಡೆ. ಬೆರ್ಲಿ. ಗಮನ ಈಗ್ಲಿಂದಾನೇ ಸ್ವಲ್ಪ ಪ್ರಿಪೇರ್. ಆಗ್ತಾ ಇದ್ದು ಬೇಸಿಗೆ ರಾಜ್ದಳೆಲ್ಲ ಹ್ಮ್.
ಪರವಾಗಿಲ್ಲ ಹಂಗಂದ್ರೆ ಅಂದ ಆಡ್ಕೊಂಡ್ ಇಡ್ತಾಳೆ ಮಗಳು.
ಹ್ಮ್ ಓ ಆಟ ಆಡ್ಕೊಂಡು. ಸತ್ತೆ ಅವ್ರಿಗೆ ಮರ್ಪಾಡಗ ಅವ್ರೇನೇ ಜನವರಿ ಫೆಬ್ರವರಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲಗ. ಕೊಂಡುಕೊಂಡಿರ್ತಾರೆ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಏನೇನ್ನ್ಪ ಈ ಎ ವಿ ಸಿಡಿ ಇಂದ ಹೇಳ್ಕೊಂಡ್ ಬರ್ತಾ ಇರ್ತವೆ ಸೆಂಟ್ರಲ್ ಅಲ್ಲಿ ಒನ್ ಟು ತ್ರೀ. ಎಂತ ಶರ್ಟ್ ಅರ್ಧಕ್ಕಲ್ಲೆ ನಿಲ್ಸ್ ಬಿಡೋದು ಮತ್ ಮುಂದಕ್ಕೆ. ಹ್ಮ್ ಸ್ವಲ್ಪ ಇಂಟ್ರೆಸ್ಟ್ ಐತೆ ಅದೇ ಪಕ್ಕದಲ್ಲಿ ಕುತ್ಕೊಂಡು ನಾವು ಒಂದ್ ಸ್ವಲ್ಪ ಜಾಸ್ತಿ. ಅವ್ರ ಕಡೆ ಗಮನ ಕೊಟ್ಕೊಂಡು ಓದೀಸಿದ್ರೆ ಓದ್ತಾರೆ. ಇಲ್ಲ ನಾವೇನು ಗಮನ ಕೊಡ್ತಿಲ್ಲ ಅಂದ್ರೆ. ಅವ್ರಪಾಡಿಗ್ ಅವರು ಆಟ ಆಡ್ಕೊಂಡ್ ಟಿ ವಿ ನೋಡ್ಕೊಂಡು.
ಹಾ.
ಪ್ರೆಸ್ ಮಾಡ್ಕೊಂಡಿಡಬಿಡೋ.
ಏನ ಏನ್ ಓದ್ತಿದ್ದಾಳೆ ಮೇಡಮ್ ಮಗಳು. ವ ಅಂಗನವಾಡಿಗ ಹೋಯ್ತಾಳ ಇನ್ನು ಅಂಗನವಾಡಿಗೆ ಹೋಗ. ಕಂಡೆ ಆಲ ಎ- ಬಿ- ಸಿ- ಡಿ- ಜಾನ್ವರಿ ಫೆಬ್ರವರಿ ಎಲ್ಲಾ ಹೇಳ್ತಾಳೆ ಅಂದ್ರು. ಪರವಾಗಿಲ್ಲಂಗಂದ್ರೆ ಚುರುಕವಳೆ ಮಗಳು ಅಂತ.
ಹ್ಮ ಒಂದ ಒಂದಸತಿ ಕುತ್ಕೊಂಡು ಆಡತಾ ಇದಾರೆ. ವಾನದ ಎಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬದ.
ಹಓ. ಓ ಎಲ್ಲ ಕನ್ನಡ ಪದ್ಯ.
ಹ ಮುದ್ದು ಕಂದ ಮುದ್ದು ಕಂದ ಅನ್ಕೊಂಡ್ ಆಡ್ತಾ ಇರ್ತಾರೆ.
ಹ್ಮ್ ಪರ್ವಾಗಿಲ್ಲ ಆಡ್ತಾರೆ ಮಾಡ್ತಾರೆ.
ಹಾ ಆಟಲ್ಲ ಖುಷಿ ಅನ್ಸುತ್ತ ಅನ್ನಸತಿ.
ಹಾ- ಹಂಗ -ಆ -ಮಗಳು ಆಡ್ಕಂಬಾಡ್ತ. ಕಂಡಿರ್ತಾಳೆ ಅಂದ್ರೆ ನಿಮಗು ಒಂದ್ ಸಮಾಧಾನ.
ಹ್ಮ್
ಯೋಚನೆ ಮಾಡಂಗಿಲ್ಲ ಮಗಳ ಬಗ್ಗೆ.
ಇಲ್ಲ ಇಲ್ಲ ಮಗ್ಗಳ ಬಗ್ಗೆ ಏನ ಅಷ್ಟು ಯೋಚನೆ ಮಾಡತರ ಇಲ್ಲ. ಹಾ- ಇನ್ನ ನೆಕ್ಸ್ಟ್ ಇಯರ್ -ತ್ರೀ -ಇಯರ್ಸ್ ಕಂಪ್ಲೀಟ್ ಆಗಿಲ್ವಲ್ಲಾ. ಅಂಗನವಾಡಿಗೆನೆ ಈ ವರ್ಷ ಅಡ್ಮಿಷನ್ ಮಾಡ್ಬೇಕಿತ್ತು ನಾವು. ಹ್ಮ್ಂ ಹಂಗು ಅವರು ಹೋದ್ ವರ್ಷದಿಂದನೇ ಹಾಲೆ ಒಂದ್ ವರ್ಷ ಅಂಗನವಾಡಿಗೆ ಹೋಗವ್ರೆ.
ಹಾ -ಹಾ- ಹಾ -ಓದೋದ್ರಲ್ಲ ಆಸಕ್ತಿ ಜಾಸ್ತಿ ಅಂತ. ಹ ಓದೋದ್ರ ಮೇಲೆ ಆಸಕ್ತಿ ಜಾಸ್ತಿ ಇದೆ ಮಗಳಿಗೆ ಅಂತ. ಹೂ ಹಲೋ ಹಲೋ ಹಲೋ ಹಲೋ ಮೇಡಂ ಮಾತಾಡ್ತಾ ಇದ್ದೀರಾ.